ಹಾ ಹೇಳೋ ಹಾ ಹೇಳಿ ಆಯ್ತು ನೀವು
ಹಲೋ
ಹಾ ಹೇಳಿ ಏನು ಏನ್ ಮಾಡ್ತಾ ಇದ್ದೀರಾ
ಹಲೋ ಕೇಳಿಸ್ತಾ ಇದಿಯ
ಕೇಳಸ್ತೇ ಹಾ ಕೇಳ್ಸ್
ಏನ್ ಕೇಳ್
ಹಲೋ
ಹಲೋ ಹಾಂ ಹೇಳಿ ಹಾ ಕೇಳ್ಸ್ತಾ ಇದದೆ ಹೇಳಿ ಭೀಮಾಶಂಕರ್ ಅವ್ರೆ
ಅದೇ ಊಟ
ಆಯ್ತಪ್ಪ ನಿಂದಾಯಿತ
ಹಾ ಇವಾಗ ಆಯ್ತು ನೋಡಪ್ಪಾ
ಏನ್ ಎಗ್ರೆಸ್ ಉಂಡಿದಿಯಾ ಏನ್ ಬಿರಿಯಾನಿ ಉಂಡಿದಿಯಾ
ಎಗ್ರೇಸ್ ಕಬಾಬ್ ತರಿಸಸಿದ್ದೆ ಅದೇ ನೀವು ಕರ್ದ್ರೆ ಬರ್ಲಿಲ್ವಲ್ಲ
ಏನ್ ಕರ್ದಪ್ಪ ಬಾರಿ ಬಿಡಪ್ಪ ನೀಗೆಲ್ಲ ಕರಿತಿಯಯಲ್ಲ ನಮ್ಗೆಲ್ಲ ಉಣಾಕ್ಯ ನೀ ಒಬ್ಬೊಬ್ನೆ ತಿಂತೀಯಾ ಎಗ್ ರೈಸ್ಸು
ಹೌದಾ
ಹಾ
ಹ್ಮ್
ಹಾ ಹೋಗಿ ಹೇಳಿ ಪರ್ಸ ಅವ್ರ ಸಾರಿ ಭೀಮಾಶಂಕರ್ ಅವ್ರೆ
ಹೌದು ಏನಿಲ್ಲ ನೋಡಪ್ಪಾ ಆರಾಮ ಜೀವನ ನಿಂದೆ
ಹ ಪಗಲಂಟ
ಹ ಒಬ್ರೆ
ಹಾ ಹೌದಾ
ಹಾ
ಎಲ್ಲಿದ್ದೀರಾ
ಹೊರಗಡೆ ಹೊರಗಡೆ ಇಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ ಹೊರಗಡೆ ನಿಂತೀನಿ
ಹೋಗೋಣ ಕ್ರಿಕೆಟ್ ನೋಡಕ್ಕೆೆ ನಡಿದು ಈಗರು ಆಡ್ತಿರ್ತಾರೆ.
ಮಳೆ ಬರ್ತಾ ಇದೆ ಗುರು ಎಲ್ಲಿ ಹೋಗ್ತಾ.
ಮಳೆ ಎಲ್ಲಿ ಬರ್ತಾ ಇದೆ ಇಲ್ಲ ಮಳೆ ಬರ್ತಾ ಇಲ್ಲ.
ಅವನೇನ್ ಆಕಾಶ ಬರಲ್ಲಾಗನಲ್ಲ ಹಾಸ್ಟೆಲ್ಗೆ ಎಲ್ಲಿದ್ದಾನ ಅವನು.
ಹ್ಮ್ ಬರ್ಲಂತ ಅವ್ನ ಯಾಕೆ ಗೊತ್ತಿಲ್ಲ.
ಹೌದಾ. ಉತ್ತಮ ಹೌದಾ. ಬರಲ್ಲ ಏನ ಎರಡು ದಿನ ಆಯ್ತು ಹೋಗಿ ಇನ್ನ ಬಂದಿಲ್ಲ ಅದಕ್ಕೆ ಕೇಳದೆ.
ಹೌದಾ.
ಮತ್ತೆ ನೀವನು ಕ್ರಿಕೆಟ್ ಆಡ್ತಾರಾ ನೀವನು.
ಹಾ ಆಡ್ತೀವಲ್ಲ ಥ್ರೋ ಬಾಲು.
ಅದೇ ಅಂದ ಆಕಾಶ್ ಅಂದ ಅವತ್ತ.
ತ್ತ ನಿಮಿಗೆ.
ಆ ಯಾರು.
ಆ ಇವರು ಪರ್ಸು ಅಂತ.
ಹಾ ಗೊತ್ತಲ್ಲ ನಮ್ ಫ್ರೆಂಡ್ ಅವನು.
ಹೌದಾ ಆ ಮೊನ್ನೆ ಕ್ರಿಕೆಟ್ ಆಡಕ್ ಹೋಗಿದ್ದೆ. ಅವ್ರ ಊರಾಗ ಟೂರ್ನಮೆಂಟ್ ಇದ್ದು ಅವರು ಬ್ಯಾಟ್ ಯಾರೋ ಬ್ಯಾಟ್ಲೆೇ ಹೊಡ್ದು ಕಳ್ಸಿದ್ದಾರೆ ಅವನಿಗೆ.
ಹೌದೌದು ಇರ್ಬೇಕಿದ್ರೆ ಅದೇನ ಅಗಿತ್ ಅಂತೆ ಜಗಳ ನಿಂತಿದ್ನಂತೆ ಅವನು.
ಹ ಹ್ಮ ಮತ್ತ.
ಹೆಲೋ ಹೇಳಿ.
ಹಾ ಹೇಳ್ಬಕ್ ನೀವೇ ಏನ್ ಹೇಳ್ಬಕ್.
ಏನ್ ಹೊರಗೆ ಹೋಗ್ತಾ ಇದರಿ ಯಾಕೆ ಹೊರಗೆ ಹೋಗ್
ಮಳೆ ಬರ್ತಾ ಇದೆ ಮಳೆ ಮಳೆ ಬರ್ತಾ ಇದೆ ಮಳೆ.
ಹೌದಾ.
ಹಾ
ಹ್ಮ್ ಹ್ಮ್
ಮತ್ತೇನ್ ಸಮಾಚಾರ ಮತ್ತೇನಿಲ್ವ.
ಏನ್ ಏನ ಇಲ್ಲ ಇವಾಗ ಫೋಟೋ ಶೂಟಿಗೆ ಹೋಗಿದ್ದೀವಿ. ಈ ಫೋಟೋ ಹೊಡ್ಕೋ ಸುಮ್ನೆ.
ಹೊಡ್ಕೊ ಬಂದ್ರೆ.
ಆ ಫೋಟೋ ಹೊಡ್ಕೊಂಡು. ಹಾ ಫೋಟೋ ಹೊಡ್ಕೊಂಡ್ ಬಂದಿದ್ದೀವಿ.
ಎಸ್ಟ್ ಜನ ಹೋಗಿದ್ದೀರಾ.
ನಾನು ಒಂದು ಇಬ್ರು ಮೂವರು ಜನ ಹೋಗಿದ್ದಿದ್ವಿ.
ಹೌದಾ.
ಹ
ನಾ ನಿಮ್ದು ವರ್ಜದಂತ ಎಲ್ಲಾ ನಿಮ್ದು.
ಹಾ ವಚ್ ಇದೆ ಅಂತೆ ನಂದು.
ಹೌದಾ ಹೊಡ್ಕೊಂಬಂದಿರ ಹೋಗಿ.
ಹ ಹೊಡ್ಕೋ ಬಂದಿದಿವಿ ಫೋಟೋ. ನೀನು ಬರ್ತಿದ್ದ್ಯಾ.
ಏ ನಮ್ಗೆ ಅಭ್ಯಾಸ ಇಲ್ಲ ಗುರು.
ಹೌದಾ
ಹ
ಹ್ಮ ಹ್ಮ್
ಹೌದು
ಹೇಳಿ ಮತ್ತೆ ಏನ್ ಸಮಾಚಾರ ಪರ್ಸೋರು ಊಟ ಏನ್ ಮಾಡಿದ್ರಿ ಇವತ್ತು.
ಊಟ ಅದೇ ಇಲ್ಲೇ ಮಾಡಿದ್ರು ಏನ ಸಟ್ ಆಗ್ತಾ ಇಲ್ಲ ತೆಳಗಡೆ ಹೋಗಿದ್ವು ಹಂಗೆ ಬರ್ ಮತ್ತ ಎಗ್ ರೈಸ್ ಕಬಾಬ್ ತಂದಿದ್ದೆ.
ಹಾ ಹಾ ದುಡ್ಡಿದಾವ ಅನ್ನಂಗ್ ಆಯ್ತ್ ನಿಮ್ಮ್ ಹತ್ರ ಬ ಫುಲ್ ಎಗ್ ರೈಸ್ ತಿಂತ ಇದಿರ.
ಅದೆಲ್ರೂ ತಂದಿದ್ದೇ ನೀ ಬೇರೆ ಒಡ್ಕೋಕ್ ಹೋಗಿದ್ರಲ್ಲ.
ಹಾ ಹಾ
ನೀವು ಬೇರೆ ಹೊಡ್ಕಕ್ ಹೋಗಿತ್ರಿ ಅದಕ್ಕೆ ಬಿಟ್ಟುಬಟ್ಟೆ ಫೋಟೊ ಹುಡ್ಕಕ್ ಹೋಯಿತ್ರಿ
ಹಾ ಹಾ
ಫೋಟ ಹೊಡಿಲಿಕ್ ಹೋಗಿದ್ರಿ.
ಹಾ ಹೇಳಿ ಮತ್ತೆ
ಮತ್ತೆ ನಿಮ್ಮುರಲ್ ಮಳೆ ಆಗೈತಾ.
ಹ್ಮ್ ಆಯ್ತು ಇನ್ನ ಈಗ್ ಜಸ್ಟ್ ಜೋರ್ ಸೋಡಿತಪ್ಪ ಗಾಳಿ ಗೀಳಿ ಮಳೆ ಎಲ್ಲಾ ಜೋಶ್ ಆಗಿದೆ ಆ ಕಡಿ.
ಏನ್ ನಿಮ್ ಮನೆ ಪನೆ ಕಿತ್ಕೊಂಡ್ ಹೋಗ್ಯಾದಾ ಅನೆಲ್ಲ.
ಇಲ್ಲ ಅವ್ ಯಾರೋ ಯಾರೋ ಹ್ ಅವರು ಇದ್ದಾರಲ್ಲ ಪರ್ಸು ಅವರು ಅವ್ರ ಮನೆ ಹತ್ರನೇ ಒಂದು ತಗೋ ಇದು ಇದೆ ಹತ್ತಿ ಹೊಲ್ದ ಹತ್ತಿ ಹೊಲ್ದಾಗೆಲ್ಲ ನೀರ್ ನುಗ್ಗಿತ್ತದೆ. ಹತ್ತಿ ಹೊಲ್ದಾಗೆಲ್ಲ ನೀರ್ ತುಂಬಿದಾವೆ.
ಹಾ ಹತ್ತಿ ಹೊಲ್ದಾಗ ನೀರ್ ಹೋಗಿದೆನಾ
ಹಾ
ಅವನೇ ಬರೀ ಅಳತಿ ಅಂತಾರ ಮರೆಯ್ ನೀ ಹುಡ್ಗಿ ಮಾತಾಡ್ಲಿಲ್ಲ ಅಂದ್ರೆ.
ಯಾರ್ ಅಂದ್ರು.
ಇವನ್ ಭೀಮಾಶಂಕರ್ ಇವು ಆಕಾಶ ಹೇಳಿದ.
ಹಾ ರಿ ಸುಮ್ನೆ ಹೇಳ್ತಾನೆ.
ಹೌದಾ ನಂಗೆಲ್ಲ ಯಾಕ್ ಗುರು ಹಂಗೆಲ್ಲ ಮಾಡ್ಬಾರ್ದು.
ಎಲ್ಲ ಗುರು ಹಂಗೆ ಇರಲ್ಲ ಮನೆ
ಕೇಳ್ಸಲ ಅದ್ ಏನು.
ಹಾ ಮನೆಲ್ಲಿ ಆರಾಮ್ ಇದಾರ
ಮನೇಲಿ ಆರಾಮಿದ್ದಾರೆ ಗುರು ಎಲ್ಲಾ ನಿಮ್ಮ್ ಮನೇಲಿ.
ಹೌದಾ ನಮ್ಮ್ ಮನೆಲಿ ಎಲ್ಲಾರು ಆರಾಮಿದ್ದಾರೆ ಗುರು ಫ್ರೆಂಡ್ಸ್ ಫ್ರೆಂಡ್ಸ್ ಆರಾಮಿದಾರ.
ಹ ಹ ಫ್ರೆಂಡ್ಸ್ ಅವ್ರಿಗ್ ಏನ್ ಆಗ್ಯದ ಆರಾಮಿದ್ದಾರೆ ಎಲ್ಲ.
ಹಾ ಹಾ ಯಕಡೆನ ಸ್ಟೋರ್ ಗೀರ್ ಹೋಗ್ಬೇಕಾ.
ಹ ಇವರು ಮರಯ ಇವಾಗ ಎಲ್ಲೇ ಇಲ್ಲ ಮರಯ ಸುಮ್ಮ್ ಹಾಸ್ಟ್ಲಲ್ ಇದೀವಿ.
ಹೌದಾ
ಹಾ
ಹಾ ಹೌದಾ ಅಂದೆ
ಹಾ ಹೌದು ಹೌದು.
ಹಾ ಹೇಳಿ ಮತ್ತೆ ಏನ್ ಸಮಾಚಾರ.
ಹೇಳ್ಬೇಕ್ ನೋಡಪ್ಪಾ ನೀವೆ.
ಏನ್ ಹೇಳನ ಕೂರುನು ಇಲ್ಲ ಹೇಳಕ್ಕೆ.
ಯಾಕೆ ಏನಾಗಿದೆ?
ಯಾಕಂದ್ರೆ ಎಕ್ಸಾಮ್ ಬರ್ದಿದೀವಿ, ಮನ್ನೆ ರಿಸಲ್ಟ್ ಬಂತು ಫೇಲ್ ಆಗಿದ್ದೀವಿ.
ಏನ ಹದ್ನಾಕ್ ಮಾರ್ಕ್ಸೋನಂತಲಾ, ಹೆಂಗ್ ಬರ್ದೆ ಎಕ್ಸಾಮ್?
ಇಪ್ಪತ್ನಾಲ್ಕಕ್ಕೆ ಹದ್ನಾಲ್ಕು ತಗಂದೀವಿ.
ಹೌದಾ ಅದೇ ಅಂದ್ರು ಹೆಂಗ ಬರ್ದೆ ಗುರು ನಿನ್ ಬರಿಬೇಕ್ ಚೆನ್ನಾಗಿ.
ಬರ್ದೇನಿ ಗುರು ಚೆನ್ನಾಗಿನೇ ಬರ್ದಿದ್ದೆ.
ಹ ಕೊಡ್ಬೇಕಕ್ ಸ ಪ್ರಿನ್ಸ್ ಪ್ರಿನ್ಸ್ ಓರ್ಗೆ ಕೊಟ್ರೆ ಆಗುತ್ತೆ ಕೆಲ್ಸ. ಹ
ಪ್ರಿನ್ಸಿಪಾಲ್ ಇವತ್ ಟ್ರಾನ್ಸ್ಫರ್ ಆದ್ರು ಇವತ್ತ, ಅವರಿಗೆ ಸನ್ಮಾನ ಇಟ್ಕೊಂಡಿದಿವಿ. ಬಾ ಫಂಕ್ಷನ್ಗೆಲ್ಲ ಬಾ ಅಂದ್ರು ನಾನೇ ಹೋಗ್ಲಿಲ್ಲ. ಬಟ್ ಮಂಡೇ ಏನ್ ಮಾಡ್ತಿಯ ಅಂದ್ರೆ ಮಂಡೆ ನಾನು ಕಾಲೇಜ್ ಹೋಗ್ತಿನಿ, ಮಂಡೆ ಕಾಲೇಜ್ ಹೋಗಿ ಸಪ್ ಬಗೆಹರಿಸಿ ಮಾತಾಡಿ ಎಕ್ಸಾಂ ಫೀಸ್ ಕಟ್ಟಿ ಬರ್ತೀನಿ ನ
ಅಲ್ಲ ಗುರು ಯಾರಿಗನ ಕೊಟ್ರೆ ಕೆಲ್ಸ ಆಗತ್ತಲ್ಲಾ.
ಹಾ ಪರ್ಸ ನೀನ್ ನೀ ಜೊತೆಗ್ ನೀನು ಬರಾಗುತ್ತಿ ಪರ್ಸ ನಿಂದು ಕೊಡೋಣ ಅವ್ರಿಗೆ ನಂಬರ್. ನಂಬರ್ ಕೊಟ್ಟು ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿನ್ನ ಆಕೆನಾ ಕಾಲೇಜ್ಗೆಲ್ಲಿ.
ಅಲ್ಲ ಗುರು ನೀನ್, ನಿಮ್ ಕಾಲೇಜ್, ನೀ ಕೊಡ್ಬೇಕ್ ಗುರು. ಅವ್ರಿಗೆ ಏನನ ಇಷ್ಟ್ ಅಮೌಂಟ್ ಕೊಟ್ಟಿದ್ರ ಕೆಲ್ಸ ಆಗತ್ತಪ್ಪಾ.
ಅಮೌಂಟ್ದೆಲ್ಲ ಏನ್ ಬೇಡ ಪರ್ಸು, ಈಗ ಯಾಕಂದ್ರೆ ನಾವು ಕಾಲೇಜ್ ಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ, ಕಾಲಜ್ ಹೋಗೊರ ಹತ್ರ. ಯಾಕಂದ್ರೆ ನಮ್ದು ಸ್ವಲ್ಪು ಕೆಲ್ಸ ಇರುತ್ತೆ ಕಾಲೇಜ್ ಅಲ್ಲಿ ಬರಿಬೇಕು, ಅದೊಂದು ಪೇಪರ್ ಇದೆ ಪರ್ಸು ಅದೇನೊ ಈ ಬಾರಿ ಈ ಮೇಕಪ್ ಅಲ್ಲಿ ಕ್ಲಿಯನ್ ಮಾಡ್ತೀನಿ ಪರ್ಸು ನಾನು.
ಮಾಡ್ತಿಯಾ ಅಷ್ಟು ಕಾನ್ಫಿಡೆನ್ಸ್ ಇದೆಯಾ ನಿನ್ಗೆ?
ಹ ಗುರು ಸಕ್ಸಸ್ ಇಸ್ ಆಲ್ವೆಸ್ ಸಕ್ಸಸ್ ಬ್ರೋ.
ಅಯ್ ನಮ್ಮ ಹಾಸ್ಟಲ್ಲಿ ಮರಯ ತಿಪ್ಪಮ್ಮಂಟಿ ಅಂತ ಇದಾರೆ, ಇವತ್ ಬರ್ತಡೆ ಇದೆ ಅವ್ರ್ದು.
ಬರ್ತ್ಡೇ ಇದೇನಾ ವಿಶ್ ಮಾಡಿದೀರಾ ಅವ್ರಿಗೆ ಅಕ್ಕೋರಿಗೆ.
ವಿಶ್ ಮಾಡಿದೆ ಗಿಫ್ಟ್ ಏನ್ ಕೊಡಬೇಕು ಗೊತ್ತಾಗ್ತ ಇಲ್ಲ.
ಹೌದಾ ಗಿಫ್ಟನ್ ಅಂಗಡಿಗೆ ಹೋಗಿ ಸ್ಟೋರ್ ಇದೆೇನಾ ಗಿಫ್ಟನ್ ಸ್ಟೋರ್ ಅಲ್ಲಿ ಹೋಗೇನ ವಿಸಿಟ್ ಮಾಡಿ ಅಲ್ಲಿ ಏನ ಗಿಫ್ಟ್ ಗಿಫ್ಟ್ ಇರುತ್ತೇವೆ ಡೋಲ್ ಅಗ್ಲಿ, ಮತ್ತೆ ಒಂದೇನ ನ ಅಲ್ಲಿ ಕೊಡಿ
ಅವ್ರಗುರು ಪಾಪ ಎಲ್ರಿಗೂ ಕೊಟ್ಟಾರೆ.
ಹೌದಾ
ಎಲ್ಲರಿಗ ಕೊಡ್ತಾರೆ ಅವ್ರ ಎಲ್ಲರಿಗೂ ಕೊಟ್ಟೋರೆ.
ಏನ್ ಕೊಟ್ಟಿದ್ದಾರೆ?
ಗಿಫ್ಟ್ ಗುರು, ಎಲ್ಲರಿಗು ಬರ್ತ್ಡೆ ವಿಶ್ ಮಾಡಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ.
ಹೌದಾ ಹಾ ಹಾ ಇವತ್ ನಾಳೆ ಅಕಶದು ಬರ್ತ್ಡೇ ಇದೆ.
ಯಾವಾಗಿದೆ?
ನಾಳೆ ಇದೆ ಆಕಾಶಂದು ಬರ್ ತಡೆ.
ಹೌದಾ ನಮ್ಗ್ ಗೊತ್ತಿಲ್ವಲ್ಲ ಗುರು ನಾಳೆ ಇದೇನಾ?
ಅಲ್ಲಲ್ಲ ಸಾರಿ ಇವತ್ ಫೋರ್ತಲ್ಲ ಅವ್ರ ಬರ್ತ್ಡೇ ಇದೆ ಇವತ್ತು.
ಯಾವು ಸ್ಟೇಟಸ್ ಹಾಕಿಲ್ವಲ್ಲಾ ನನ್ನ ಹತ್ರ ನೋಡಿಲ್ವ ನಾನ್ ಗುರು
ಸಾರಿ ನಾನು ಇವಾಗ ನೆನಪಾಯ್ತು ಆಕಾಶ ಬರ್ತಡೇ ನಾಲ್ಕನೇ ತಾರೀಕ ಇದೆ ಅಲ್ವಾ ನಾ ನೇ ತಾರೀಕು ಇವತ್ತೇ ಇದೆ
ಹೌದಾ
ಹಾ
ಪಾಪಾ ಗುರು ಅವನು ಎಲ್ಲಾದಕ್ಕ ಅವರು ಅವನು ಎಲ್ಲಾರ ಕೊಟ್ಟವಾನೆ ಪಾಪ ನಾವೇ ಕೊಡ್ಬೇಕಾಗಿತ್ತು ಅವನ್ಗೆ
ಹಾ ಹೌದಾ ಸರಿ ಗುರು ಅ ಕಾಲ್ ಬರ್ತಾ ಇದೆ ಆಮೇಲೆ ಕಾಲ್ ಮಾಡ್ತೀನಿ
ಏ ಗುರು ಗುರು ಹಲೋ ಹಲೋ
ನಮ್ ಆಮೇಲೆ ಕಾಲ್ ಬರ್ತಾದೆ ಆಮೇಲೆ ಕಾಲ್